ಏನು ಇಲ್ಲಾ ಆಕಾಶ್ ಅವ್ರೇ ಈಗ ನೀವು ಆರಾಮಿದ್ದೀರಾ
ನಾನು ಕೂಡ ಆರಾಮಾಗಿದ್ದೀನಿ ನೀವು ಕೂಡ ಆರಾಮವಾಗಿದ್ದೀರಾ ಮತ್ತೆ
ಹೌದು ನಾವು ಕೂಡಾ ಆರಾಮ ಇದ್ದೀವಿ ನಿಮ್ಮ ಪರಿವಾರದವ್ರು ಕೂಡಾ ಆರಾಮಿದ್ದಾರಾ
ಹಾ ನಮ್ಮ ಪರಿವಾರದವರು ಕೂಡ
ಹ ಹೌದೌದು ಮತ್ತೆ ಎಂತಾ ಊರಿನ ಗ್ರಾಮಸ್ಥರು ಕರ್ನಾಟಕ ಗ್ರಾಮಸ್ಥರು ಎಲ್ಲರೂ ಕೂಡಾ ಆರಾಮ ಇದ್ದಾರಾ
ಹೌದು ಕೂಡಾ ಎಲ್ಲರೂ ಕೂಡಾ ಆರಾಮಾಗಿದ್ದಾರೆ
ಅಂದ್ರೆ ನೀವು ಈಗ ಏನ್ ಮಾಡ್ತಾ ಇರೋದು
ನಾನು ಈಗ ಬೆಂಗಳೂರಿನಲ್ಲಿ ಐ ಟಿ ಕಂಪನಿ ಒಂದರಲ್ಲಿ ಕೆಲಸ ಮಾಡು ನನಗೆ ಪ್ರತಿ ತಿಂಗಳು ಅರವತ್ತರಿಂದ ಎಂಬತ್ತು ಸಾವಿರ ಮೊತ್ತದಷ್ಟು ಸಂಬಳ ಸಿಗುತ್ತಿದೆ
ಈ ಹಾಗಾದ್ರೆ ನೀವು ತುಂಬಾ ಅಂದ್ರೆ ನೀವು ತುಂಬಾ ಶ್ರೀಮಂತರು ಮಾರಯಾ
ನಾವು ತುಂಬಾ ಶ್ರೀಮಂತರಿಲ್ಲಾ ನಮ್ಮದು ಹೇಗೆಂದರೆ ಕೆಲಸ ತುಂಬಾ ಸುಸ್ತಾಗುವ ಕೆಲಸ
ಹೌದಾ
ಪ್ರತಿನಿತ್ಯವೂ ನಾವು ಗನಕಯಂತ್ರದ ಮುಂದೆ ಕುಳಿತುಕೊಂಡು ಕೆಲಸ ಮಾಡಬೇಕು ಲ್ವಾ ಆ ಕೆಲಸವು ನಮಗೆ ಸ್ವಲ್ಪ ತೊಂದರೆಯನ್ನ ಉಂಟು ಮಾಡುತ್ತದೆ
ಹೌದು ಹೌದು ಹಾಗಾದ್ರೆ ನೀವು ಬೆಂಗಳೂರಿನಲ್ಲಿ ಊಟದ ವ್ಯವಸ್ಥೆ ಹೇಗೆ ಮಾಡ್ತೀರಾ ಮತ್ತೆ
ಬೆಂಗಳೂರಿನಲ್ಲಿ ನಾನು ಯಾರ ಮೇಲೆಯೂ ಕೂಡ ಅವಲಂಬನೆಯಾಗಿಲ್ಲಾ ನನ್ನ ಊಟವನ್ನು ನಾನೇ ತಯಾರಿ ಮಾಡಿಕೊಂಡು ತಿನ್ನುತ್ತೇನೆ
ಅಂದರೆ ನೀವು ಅಲ್ಲಿ ಎಲ್ಲಿ ಅಂದ್ರೆ ನೀವು ಎಲ್ಲಿ ಇದು ಮಾಡೋದು ನೀವು
ನಾನು ನಿಮಗೆ. ಗೊತ್ತಲ್ವಾ ಅಲ್ಲಿ ಜೆ ಪಿ ನಗರ ಎಂಬ ಸ್ಥಳ.
ಅಂದ್ರೆ ನೀವು ಅಂದ್ರೆ ಮನೆಯಲ್ಲಿ ಇರೋದ, ಅಥವಾ ಕೋಣೆಯಲ್ಲಿ ಅಂದ್ರೆ ಇರೋದು ಅಂತ ಕೇಳ್ದೆ ನಾನು.
ಇಲ್ಲ ನನಗೆ ಈಗ ನನ್ನ ಸಂಬಳ ಅರವತ್ತು ಸಾವಿರ. ನಾನು ಆಸ್ ಮನೆಯಲ್ಲಿ ಇರುತ್ತೇನೆ.
ಹೌದಾ ಅಂದ್ರೆ ನಿಮ್ಗೆ ಇನ್ನೂ, ಮದುವೆ ಆಗಿಲ್ವಾ.
ಇಲ್ಲ ನಮಗೆ ಅಷ್ಟೊಂದು ವಯಸ್ಸ ಆಗಿಲ್ಲ. ಈಗ ನಮ್ಮ ವಯಸ್ಸು ಕೇವಲ ಇಪ್ಪತ್ತ್ ಮೂರು.
ಅಂದ್ರೆ ನಿಮ್ಗೆ ಈಗ. ಇದು ಸಿಕ್ಕಿದೇ ಅಲ್ವಾ ನಿಮ್ಗೆ ಈಗ.
ನಮಗೆ ಆ ಸಿಕ್ಕಿಲ್ಲಪ್ಪ ನಮಗೆ. ಯಾ
ಅಂದ್ರೆ ದಿನನಿತ್ಯವಾಗಿ ನೀವೇ ಅಂದ್ರೆ ಅಡಗೆ ಮಾಡಕ್ ಮಾಡಕೊಳ್ಳೋದಾದ್ರೆ ನಿಮ್ಗೆ ತುಂಬಾ, ಬೇಸರ ಉಂಟಾಗತ್ತಲ್ವಾ.
ಇಲ್ಲ ನನಗೆ ಅಡುಗೆ ಮಾಡುವದೆಂದ್ರೆ ತುಂಬಾ ಇಷ್ಟವಾದ ಸಂಗ ತಿಯಾಗಿ ಹೊರಹೊಮ್ಮಿ ಬಿಟ್ಟಿದೆ ಈಗಿನ ಸಂದರ್ಭದಲ್ಲಿ.
ಹೌದು ಅದು ಕೂಡ ತುಂಬಾ ಚೆನ್ನಾಗಿ.
ನಾನು ನನ್ನ ಪ್ರತಿನಿತ್ಯದ, ಅಡುಗೆಯನ್ನು ಮೊಟ್ಟೆಯ ಮುಖಾಂತರ ಪ್ರಾರಂಭಿಸುತ್ತೇನೆ. ದಿನನಿತ್ಯವು ಎರಡು ಅಥ್ ಅಥವಾ ಮೂರು ಮೊಟ್ಟೆಗಳನ್ನು ತಿಂದು ನನ್ನ ಉಪಾರ ಉಪಾಹಾರವನ್ನು ಮುಗಿಸುತ್ತೇನೆ.
ಹೌದಾ ಅಂದ್ರೆ ಮೊಟ್ಟೆ ತಿನ್ನೋದರಿಂದ ಏನೇನು. ಅಂದ್ರೆ ಏನೇನು ಆಗ್ಬಹುದು ಅಂತ ನನ್ಗೂ ಸ್ವಲ್ಪ ಹೇಳ್ತೀರಾ ನೀವು.
ನಾವು ದಿನನಿತ್ಯಲೂ ಮೊಟ್ಟೆ ಸೇವನೆಯಿಂದ ನಮ್ಮಲ್ಲಿರುವ ವಿಟಾಮಿನ್ ಸಿ. ಎಂಬ
ಜಾಸ್ತಿ ಆಗಿ ಬಿಡುತ್ತದೆ ಪೋಷಕಾಂಶ.
ಹೌದಾ ಅಂದ್ರೆ ಈಗ ನಾನು. ನಾನ ಏನ್ ಮಾಡ್ತಾ ಇದ್ದೀನಿ ಈಗ ದಿನ ದಿನನಿತ್ಯ. ಅಂದರೆ ರಾತ್ರಿ ವೇಳೆ ನಾನು. ಈಗ ದವಸ್ ಧಾನ್ಯಗಳು ಇರುತ್ತಲ್ವಾ ಈಗ ಇದು. ಅಂದ್ರೆ ಶೇಂಗಾ.
ಹ್ಮ್.
ಹೆಸರು ಕಾಳು. ಕಡ್ಲೆ ಮುಕನಿ ಕಳಂತ ಇರ್ತಲ್ಲ ಇವು ನಾನು ರಾತ್ರಿ ವೇಳೆ ಅದ್ ಅದನ್ನು ನೀರಿನಲ್ಲಿ ನೇನೆ ಇಟ್ಟುಕೊಂಡು. ಕೊಂಡು ಮುಂಜಾಳೆ ಮುನ್ ಮುಂಜಾನೆ ವೇಳೆ ತಿಂದು ಬಿಡುತಿನಿ ಅದರಿಂದ ಏನಾದರೂ, ಆಗುತ್ತಾ.
ಹೌದು ಸ್ವಲ್ಪ ಬದಲಾವನೆ ಯಾಗುತ್ತದೆ. ಮಾನಸಿಕವಾಗಿ, ಅಥವಾ ದೈಹಿಕವಾಗಿ ನಮ್ಮಲ್ಲಿ ನಮಗೆ ಗೊತ್ತದೆ ಗೊತ್ ತಿಲ್ಲದ ವಿಷಯದಲ್ಲಿ ನಾವು ಬದಲಾಗಿ ಬಿಡುತ್ತೇವೆ.
ಹೌದಾ ಹಾಗಿದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ.
ಹ್ಮ್ ಮತ್ತೆ ನೀವು ಅಲ್ಲಿ ಓ ವೈದ್ಯಕ್ ಜೀವನವನ್ನು ಮಾಡುತ್ತಾ ಇದ್ದೀರಲ್ವಾ ಈಗ
ಹೌದು ಹೌದು
ಯಾವ ಕಾಲೇಜಲ್ಲಿ ಮಾಡ್ತಾ ಇರೋದು ನೀವು ಈಗ ವೈದ್ಯಕೀಯ ಪದವಿಯನ್ನು
ಅಂದ್ರೆ ನಾವು ಇಲ್ಲಿ ವಿಜಯಪುರದಲ್ಲಿ ಬಿ ಎಲ್ ಡಿ ಅಲ್ಲಿ ಮಾಡ್ತಿರೋದು.
ಹ್ಮ್ ತುಂಬಾ ಚೆನ್ನಾಗಿ ಇರ್ ಇದೆಯಾ ಅಥವಾ ಏನು ಸರಿ ಇಲ್ವಾ ಅಥವಾ
ಇಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ನಮ್ಮ ಈಗ ಸಚಿವರಾದ ಎಂ ಬಿ ಪಾಟೀಲ್ ಅವರ
ಹ್ಮ್
ವೈದ್ಯಕೀಯ ಕಾಲೇಜ್ ಆಗಿರುತ್ತೆ ಇದು.
ಮತ್ತೆ ಅದೇ ಅಂದೆ. ಇವತ್ತು ಇಲ್ಲಿ
ಎಲ್ಲಾ ಇರುತ್ತೆ ಇಲ್ಲಿ ನಮ್ಗೆ.
ಹ್ಮ್
ತುಂಬ ಚೆನ್ನಾಗಿದೆ.
ಅದೇ ನಾನು ಕೇಳಲ್ಪಟ್ಟೆ ಅದ ಆ ವಿಷಯದ ಬಗ್ಗೆ.
ಹೌದೌದ್.
ಮತ್ತೆ ನೀವು ಯಾವ ಕಾಲೇಜಲ್ಲಿ ಓದುತ್ತಾ ಇರೋದು ಈಗ.
ನಾವು ಅದೇ ಹೇಳಿದ್ದೇವಲ್ಲಾ ನಾವು ವಿಜಯಪುರದಲ್ಲಿ ಬಿ ಎಲ್ ಡಿ ಎಂಬ ವೈದ್ಯ ವೈದ್ಯಕೀಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ.
ಮತ್ತೆ ಕಾಲೇಜಿನ ವಾತಾವರಣ ಯಾವ ರೀತಿಯಿಂದ ಕೂಡಿದೆ.
ಅಂದರೆ ನಮ್ಮ ಕಾಲೇಜು ವಾತಾವರಣ ಅಂದರೆ ಕಾಲೇಜಿನಲ್ಲಿ ಗಿಡ ಮರಗಳು ತುಂಬಾ ಇವೆ.
ಹ್ಮ್
ಏನುಂಟ ಅಂದ್ರೆ ನಮ್ಮ ಕಾಲೇಜು ಎದುರುಗಡೆ ರೋಡ್ ಉಂಟು ಆ ರೋಡಿನಲ್ಲಿ ಬರುವ ಗಾಡಿಯ ಶಬ್ದಗಳು ತುಂಬ ಘನಘೋರವಾಗಿ
ಹೌದು ಆ ಹಾಡಿನ ಶಬ್ದ ನಮಗೆ. ಅದನ್ನು ನಾವು ಕೇಳಿಸಿಕೊಂಡಿಲ್ಲ.
ಹೌದು ಹೌದು ಅಂದ್ರೆ ಅದು ಒಂದೇ ಅಲ್ಲಿ ಪ್ರಾಬ್ಲಮ್.
ಹ್ಮ್
ಅಂದ್ರೆ ತುಂಬಾ ವಾಹನಗಳು ಚಲಿಸುತ್ತವೆ ಅಲ್ಲಿ.
ಹ್ಮ್
ಎಲ್ಲ ಚೆನ್ನಾಗಿದೆ ಅಲ್ಲಿ.
ಹೌದು ಮತ್ತೆ ನೀವು ಉಪವಾರವನ್ನು ಸೇವನೆ ಮಾಡಿದ್ದೀರಾ ಮುಂಜಾನೆ.
ಮಾಡಿದ್ದೇವೆ ಮುಂಜಾನೆ ಮಾಡಿದ್ದೇವೆ ಮಧ್ಯಾಹ್ನ ಮಾಡಿದ್ದೇವೆ ರಾತ್ರಿ ಕೂಡ ಮಾಡಿದ್ದೇವೆ.
ಮತ್ತೆ ಇವತ್ತು ನಿಮಗೆ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಊಟ ಕಿಲ್ವಾ ಏಕೆಂದರೆ ಇಲ್ಲಿ ನಮ್ಮ ಬಳಿ ಏನಾಗು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ. ಸ್ಪೆಷಲ್ ಊಟ ಮಾಡಿ ಮನೆಯವರೆಲ್ಲರೂ ಒಂದು ಕಡೆ ಕುಳಿತುಕೊಂಡು ಊಟ. ಮಾಡುತ್ತೇವೆ.
ಅಂದ್ರೆ ಅದು ಮನೆಯಲ್ಲೇ ಬೇರೆ ಈಗ ನಾವು. ವಸತಿ ನಿಲಯಲದಲ್ಲಿ ಇರುತ್ತೆ ಅಲ್ವಾ.
ಹ್ಮ್
ಅಂದ್ರೆ ವಸತಿ ನಿಲಯದಲ್ಲಿ. ಅವರು ಮಾಡಿದ್ದೇ ನಾವು ಸೇವಿಸಬೇಕಾಗುತ್ತೆ ಅಲ್ವಾ.
ಯಾರಿಗಾದರೂ ಕರೆಯನ್ನು ಮಾಡಿಕೊಂಡು ಅವರಿಗೆ ನಾವು ತಿಳಿಸಬೇಕು.
ಹೌದು ಮತ್ತೆ.
ಮತ್ತೆ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕೆಂಬುದನ್ನು ನಾನು ಮರೆತು ಬಿಟ್ಟ.
ಅಂದ್ರೆ ಚರ್ಚೆ ಮಾಡಿ ಅಂತ ಇಂತ ಬಾಳ ವಿಷಯಗಳು ಇವೆ ಅಲ್ಲ.
ಬಗ್ಗೆ. ಮಾಡಲು ಕುಡಿತರೆ ನಾವು ಮಲಗಿ ಬಿಡುತ್ತೇವೆ.
ಅಂದರೆ ಈಗ. ನಮ್ಮ ಕಾಲೇಜಿನಲ್ಲಿ.
ಹಾ ಹೇಳಿ ಮಾತನಾಡಿ.
ಅಂದ್ರೆ ಈಗ ನಮ್ಮ ಕಾಲೇಜಿನಲ್ಲಿ ಏನಾಗ್ತಿದೆ ಅಂದ್ರೆ.
ಹ್ಮ್ ಹೌದು
ಈಗ ನಾವು ನಮ್ಗೆ ಪ್ರಾಯೋಗಿಕ ಅಂತ ಇರುತ್ತೆ. ಅಂದ್ರರೆ ಈಗ ರೋಗಿಗಳು ರೋಗಿಗಳಿಗೆ ನಾವು. ಅಂದ್ರೀ ಇದು ಮಾಡ್ತಿರ್ಬೇಕಕ್ ನಾವು. ರೋಗಿಗಳಿಗೆ ತಪಾಸಣೆ ಮಾಡ್ಬೇಕು ನಾವು.
ರೋಗಿಗಳನ್ನು ನಾವು. ನೀವು ವೈದ್ಯಕೀಯ ಪದವಿಯನ್ನು ಸ್ವೀಕರಿಸಿದೀರಿ ಅಂದರೆ ನೀವು ಯಾವ ವೈದ್ಯ. ಕೀಯ ಪದವಿಯನ್ನು ಸ್ವೀಕರಿಸಿದ್ದಿರಿ
ಅಂದ್ರೆ ನಾವು ಅದರಲ್ಲಿ ಮೂಳೆ ಮೂಳೆ ತಜ್ಞರು ಅಂತ ನಾವು ಸ್ವೀಕರಿಸಿದ್ದೇವೆ.
ಹಾ ಹೌದು ನಾನು ನಿಮ್ಮನ್ನು ದಂತ ವೈದ್ಯಕೀಯ ಪದವಿ ದರ ಎಂದು. ನಾನು ನಿಮನ್ನು ಅಂದುಕೊಂಡಿದ್ದೆ.
ಇಲ್ಲ ಇಲ್ಲ ಅದು ನೀವು ಅಂದುಕೊಂಡಿದ್ದು ತಪ್ಪು ನಾನು. ಮೂಳೆ ತಂತ್ರ ಮೂಳೆ ಮೂಳ ಮೂ. ಅಂದ್ರೆ ನಾವು ಈಗ. ಮೂಳೆ ತಜ್ಞರು ನಾವು ಈಗ ಮೂಳೆ.
ಹೌದಾ
ಈಗ ನಮ್ಗೆ ಇಲ್ಲಿ ಎಲ್ಲಾ ರಸ್ತೆಯಲ್ಲಿ ಅಪಘಾತಗಳಾಗಿ. ಅಪಘಾತಗಳಾಗಿರ್ತಾವಲ್ವಾ ಮೂ ಮೂಳೆ ಎಲ್ಲ. ಮುರಿದುಹೊಗಿರ್ತವೆ ಅಂದ್ರೆ ಇಂಥವು ಜಾಸ್ತಿ ಬರ್ತ. ನಮ್ಮ ಕಡೆ.
ಆದರೆ ವಿದ್ ನಮಗೆ ಸ್ವಲ್ಪ ಕಷ್ಟವಾಗುತ್ತಿದೆ.
ಯಾಕೆ.
ಏಕೆ ಅಂದರೆ ಇಲ್ಲಿ ಕಾಲೇಜಿನಲ್ಲಿ ಎಲ್ಲಾ ಗುರುಗಳು ನಾ. ಅವರ ಹೇಳಿದ ಮಾತನ್ನು ನಾವು ಕೇಳಲೇಬೇಕ ಎಂಬ ಪರಿಸ್ಥಿತಿಯಲ್ಲಿ ಒಂದು ಬಿ ಟ್ಟಿದ್ದಾರೆ.
ಹೌದು ಹೌದು ಅದು ಹಾಗೆ ಮಾರ ಎಂತ ಮಾಡೋದಿಲ್ಲ ಅದ್ಕೆ ನಾನು ಮುಂದಿನಸಲ ಬಿಟ್ಟ ಹೋಗ್ಬೇಕಂತ ಮಾಡ್ಬಿಟ್ಟಿದ್ದೀನಿ.
ಏ ಆ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬಾರದು.
ಏಕಂದ್ರೆ ಏನ್ ಮಾಡೋದು ಹೇಳಿ ಇಲ್ಲಿ ಇದ್ದು ನನ್ಗೆ ಬೇಸರ ಉಂಟಾಗ್ತಿದೆ.
ನೀವು ಬಿಟ್ಟು ಹೋಗಿ ಏನು ಮಾಡುತ್ತೀರಾ ಹೇಳಿ.
ಬಿಟ್ಟು ಹೋಗಿ ನನ್ನದೇ ಆದಂಥ. ಭೂಮಿ ಇದೆ ನನಗೇ ಆದಂತ ಅದನ್ ಮಾಡ್ತೀನಿ.
ದೇ ನಿಮ್ಮದು
ನಮ್ದು ಏನು ಬಿಡಿ ಇದೇ. ಏನ್ ಮಾಡೋದು ಇಲ್ಲಿದ್ದು ನಾವು. ನಮ್ಮ ಹಣಕಾಸು ಹಣವನ್ನು ವ್ಯರ್ಥ ಮಾಡೋದಕ್ಕಿಂತ.
ಹ್ಮ್
ಅಲ್ಲಿ ಹೋಗಿ ಮಾಡಿದರೆ ಎಷ್ಟೋ.
ಹ್ಮ
ಅದೃಷ್ಟ ಶಾಲಿ ಕೊಡ
ಅದೇ ಅದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಮುಂದಿನ ಕರೆಯಲ್ಲಿ ಮಾತನಾಡೋಣ.
ಹೌದು ಹೌದು ಮಾತಾಡೋಣ ಆದ್ರೆ ನಾವು ಏನ್ ಹೇಳುದ ಅಂದ್ರೆ ನಿಮ್ಗೆ ಏಕೇನ.
ಹ್ಮ್
ನಿಮ್ಮ ವಸತಿ ನಿಲಯದಲ್ಲಿ. ಎಷ್ಟು ಮಂಚಗಳಿವೆ.
ನಮ್ಮ ವಸತಿ ನಿಲಯದಲ್ಲಿ ರೂಮ್ಗೆ ಎರಡು ರನ್. ದೆ ಸುಮಾರು ಎಂಟು ರೂಮುಗಳಿವೆ ಒಂದು ವಿಂಗನಲ್ಲಿ.
ಅಂದ್ರೆ ಒಂದು ಸಾಲಿನಲ್ಲಿ ಎಂಟು ರೂ ಕೋನೆೆಗಳು ಇರುತ್ತವೆ.
ಹ್ಮ್ ಅದರಗ್ಗೆ ಹೋಲಿಸದ
ಹಾಲುಗಳುಂಟು ನಿಮ್ಮ ನಿಲಯದಲ್ಲಿ ವಸತಿ ನಿಲಯದಲ್ಲಿ.
ಹೌದು ನೀವು ನೋಡಿದಿರಲ್ಲ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಲೆಕ್ಚರರ್ ಒಬ್ಬರು ನಿಲ್ಲು ತ್ತುಕೊಳ್ಳುತ್ತಾರೆ.
ಮೊದಲು ಎಲ್ಲರೂ ಹಾಜರಾತಿ ಹಾಕಿಸಿಕೊಳ್ಳಲು ಬರುವ. ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲೇ ನಮ್ಮ. ಆ ಇವರು ಹಾಕಿಸಿ ಬಿಡುತ್ತಾರೆ ಅದಕ್ಕೆ ನಾನು ಸ್ವಲ್ಪ ಹೆದರಿಕೊಂಡು ಬಿಟ್ಟ. ಟ್ಟಿದ್ದೀನಿ ಆ ವಿಷಯದಲ್ಲಿ.
ಯಾರೊ ಮಾರಾಯ ಅವ್ರು.
ನಮಗೆ ನಾನು ಏನು ಮಾತನಾಡುತ್ತಿದೇನೆ ಎಂಬುದು. ಅದು ನನಗೆ ಸರಿಯಾಗಿ ಗೊತ್ತಾಗುತ್ತಿಲ್ಲ ನೋಡಿ ಈಗ.
ಹೌದು ನನಗೂ ಕೂಡ ನಿಮ್ಮ ಮಾತಿನ ಮೇಲೆ. ಇನ್ನ ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ನೀನು ನೀವು ಏನು ಹೇಳುತ್ತೀರಾ ಅಂತ ನಮಗೆ ಗೊತ್ತ ತಾಗತ್ತಿಲ್ಲ.
ಅದು ನನಗೆ ಸ್ವಲ್ಪ ನಿದ್ದೆ ಜಾಸ್ತಿ ಬಂದಿದೆ ಆದ ಕಾರಣ ನಾನು ನಿದ್ದೆ ದ್ದೇ ಗಣ್ಣಿನಲ್ಲಿ ಏನು ಮಾತನಾಡುತ್ತಿದ್ದನೆ ಎಂಬುದು ನನಗೆ ಅರ್ಥ
ಹ್ಮ ಹೌದು ಹೌದು ಹಾಗಾದ್ರೆ ಮಲ್ಕೆ ಮಲ್ ಮಲ್ಕೊಂಡು ಬಿಡಿ ಮಾರಯ ನೀವು ಮತ್ತೆಕೆ.
ಹ್ಮ್ ಹೌದು ಇದು ಮತ್ತೆ.